ಹಓ
ಹೆಳವ
ಹೇಳ್ರಿ ಮೇಡಮ
ನೀವು ಹೇಳಬೇಕ
ಏನ್ ನಡಸಿರ್
ಏನಿಲ್ಲ ಖಾಲಿ
ಹ್ಮ್
ನೀವೇನ್ ಮಾಡಕಿದ್ದಿ
ಓದಾತಿದ್ದ ನೋಡುವ
ಓಡಾತಿದ್ದೀರಿ
ಹ್ಮ್ ಹ್ಮ್ ಉದಾತಿದ್ದೆ ನೋಡಿ ಇಷ್ಟೊತ್ತನ
ಹ್ಮ್ ಹ್ಮ್ ಸರಿ ಬೀಡವ
ಹ್ಮ್ ಮತ್ತ ಏನು ಅಡ್ಗೆ ಮಾಡಿದ್ದೆ ಅಂತೆಲ್ಲ ಇವತ್ತು
ಹಾ ಇವತ್ತು ಚಪಾತಿ ಎಲ್ಲ ಮಾಡಿ್ಮ ಹ್ಮ
ನಾನು ಮಾಡಿದ್ದೆ ಗೊತ್ತು
ಏನ್ ಮಾಡಿಕೆ
ನಾ ನಮ ಕಡೆ ನಮ್ ಕಡೆ ಮಾಡ್ತಾರವ ಮೆಹಂತೆ ಕಡುಬಟ್ಟ ಕಡುಬು
ಹ ನಮ್ ಕಡೆನ ಮಾಡ್ತಾರ
ಹ್ಮ್ ಹೆಂಗ್ ಮಾಡೋದು ಗೊ ಹೇಳಲನಾ ಈನ್ಲ್ಲಿ ಚಪಾತಿ ಚಿ ಮಾಡ್ತಿರ್ತಿಲ್ಲ ಚಪಾತಿ ಚಪಾತಿ ಉಡ್ತಿಯಲ್ಲಾ
ಹ್ಮ್
ನಿಮ್ಗೆ ಚಪಾತಿ ಉದ್ದಿದ್ದ ಚಪಾತಿ ಇಟ್ ಕಲ್ಸುದ
ಹ್ಮ್
ಮಸ್ತ್ಗೆ ಸ್ಲ್ ಜಾಸ್ತಿ ಸ್ವಲ್ಪ ಉಪಾತಿ ನೆಕ್ಸ್ಟ್ ಒಗ್ಗಣಿ ಕೊಡುದು ಬ್ಯಾರಿ ಸಪ್ರೇಟ್ ಅದಕ್ಕ ಅದಕ್ಕ ಮೆಂತೆ ಸೊಪ್ಪು ಅದೆಲ್ಲಾ ಹಾಕಿ ಟೊಮ್ಯಾಟೊ ಕಡ್ಲಿ ಬಾೇಳಿ ಅದೆಲ್ಲಾ ಹಾಕಿ ಒಗ್ಗರಣೆ ಕೊಡ್ದ ಉಪ್ಪಿಟ್ಟಿ ಉಪ್ಪಿಟ್ಟಿ ಹೆಂಗ ಕುದಿಸ್ತಿಲ್ಲ ಹಂಗ ಅದು ಒಗ್ಗರ್ರಣೆ ನೀರ್ ಹಾಕ ಕುದಸುದು ನೀ ಅಷ್ಟ ಚಪ್ಪತಿ ಚಪಾತಿ ಲಟ್ಟಸುದ ಲಟ್ಟಿಸಿ ಕೊರದು ಹಾಕುದದ್ರ
ಹ್ಮ್
ಕುದಿಯು ನೀರಾಗ ಹಾಕೋದು ಸೇಮ್ ಉಪ್ಪಬಿಟ್ಟು ಹೆಯಾಂ ಕುದಿಸತಿಲ್ಲ ಹಂಗೆ ಕುದಸೋುದು ಚಪಾತಿ ಲಟ್ಸ ಚಪಾತಿ ಪೀಸ್ ಬ ಶಂಕರ್ ಪಾಳೆ ಕುರಿತಿಲ್ಲ ಹಂಗ ಶಂಕರ್ ಪಾಳೆ ಟ ಕೊರದದ್ರ ಹಾಕುದು
ಹಾ
ಭಾರಿ ಆಗಿತ್ತು
ಹೌದಾ
ಹ್ಮ್ ಹ್ಮ್ ಚಕ್ಕೋಲಿ ಅಂತ ಮಾಡ್ತಾರೆ ಚ ಕೋಲಿ ಅಂತೂ ಮಾಡ್ತಾರೋದು ಸ್ವೀಟ್
ಹೌದನಾ ಅಲ್ ನಮ್ ಸೈಡ್ ಮ್ಯಾಂತ್ಯ ಕಡ ಹಂಗ ಮಾಡಳಂಗಿದ್ ಕಡ ಬತನ ಮಾಡ್ತಾರದ್ ಪೂರ
ಓ ಹೋ ಹ
ಹ್ಮ ಹಂಗ ನೀ ಹೇಳತಿಲ್ಲ ಹೆಂಗ್ ಮಾಡಲ
ಹ್ಮ್
ಅನ್ ಸಪಾರನ
ಹ್ಮ ಹುಬ್ಳ್ಯಂದ್ ಊಟ ಬೇಕ ಅದನ್ನೇ ಅಷ್ಟ ಇದು ಮಾಡ ಮಾಡ ತಿಂತಿದ್ದೀವಿ ಇನ್ನನ್ ಬೆಂಗ್ಳೂರಾಗಿದ
ಹ್ ಬರಾತತವ ಇನ್ನೊಂದ್ ಎರಡ್ ವರ್ಷ ಅನ್ಬೋ
ಹಂಗ್ಯಾಕಂತೀವಾ
ಅಲ್ಲ ಇಲ್ ಬಂದ್ ಮೇಲೆ ಗೊತ್ತಾಗೋದಾಳೆ ಅವ ರಾರಿ
ಹೌದಿಲ್ಲ
ಬಾಲಸ ಐತಿ ಬಾಳ ಅಂದ್ರ ಬಾಳ ಅಂದ್ರ ಬಾ ಅಲಸ
ಹ್ಮ್
ಹ್ಮ್ ಯಾವಾಗಾ
ಎಲ್ ರಾಮೇಶ್ವರಂ ಕೆಫೆ ಹೋಗಿರಿ ಅನ್ಲಿ ಹೊಸದಾಗಿಲ್ಲ ಇಂದಿರಾನಗರ್
ಹೊಸದಾಗಿದ್ದಕ್ಕೆ ಹೋಗಿಲ್ಲ ಹೌದು ಬಾಳ ದೊಡ್ಡದಾಯಿತು ಹೋಗ್ ಬಟ್ ಟೈಮ ಇಲ್ಲೇಪ್ಪಾ ಈ ಸಕ್ಯ
ಈಗ ನಾ ಬರ್ತೇನೆ ಹೋಗುಮಂತು
ಬಂದ್ ಬೆಂಗ್ಳೂರ್ ಬರ್ವಕ ನಾವ್ ಅದಕ್ಕ ನಾವು ಬೆಂಗ್ಳೂರ್ಂಗ ಇರ್ತೇವಲ್ಲ ಅವಾಗ
ಇಲ್ಲ ಇಲ್ಲ ಹಂಗ ಹಂಗ್ ಬರುದಿಲ್ವಾನ
ಏಕ
ಅವತ್ ಬರ್ಲಿಲ್ಲಲ್ಲ ನೀ ಎಲ್ಲಾ ಪ್ಲಾನ್ ಕ್ಯಾನ್ಸಲ್ ಮಾಡಿದೀವಲ್ಲಾ ಅವತ್ತಲೆ ಪ್ಪಾ ಅದು ಒಲ್ಲುಲ್ಲು ಮಲಗ್ ಹೋಗುದು ಪ ಕ್ಯಾನ್ಸಲ್ ಆಯ್ತ್ಲ
ಹ್ಮ್ ಯಾರ ನಾ ಬರ್ಲಿಲ್ಲ
ಅಲ್ಲ
ನಯಾ ಹೋಗಿಲ್ಲಂದಲ್ಲ
ಹ್ಮ್
ನಿಮ್ಗ ಲೇಟ್ ಆಕೈತಿ ಏನೇನ್ ಆಯ್ತಲ್ಲದ
ಅಲ್ಲ ಅಲ್ಲ ನಿಂದ ಒಂದ್ ಕ್ಲಾಸ್ ಇತ್ತು ಮಾರ್ನಿಂಗ್ ಹೋಗ್ಬಂದಲ್ಲ ನೀ ಆಮ್ಯಾಗ ನ ಆತ ಹ್ಮ್
ಅದೇನ್ ಬಿಡ ನಾ ಏನ್ ಲಗುನ ಬಂದಿದ್ದೇಸ್
ಹ್ಮ್ ಹೌದು ನಾವ್ ಇನ್ನ ರೆಡಿನೇ ಆಗಿದ್ದಿಲ್ಲ ಅವಾಗೆ ಬಂದಿದ್ದೀನಿ
ಹ್ಮ್ ಒಬರ ಒಂದ ಕ್ಲಾಸ್ ಅಟೆಂಡ್ ಆಗಿ ಬಂದಿದ್ದೆ ನ
ಹೌದು
ಆಮೇಲೆ ಅಲ್ಲಿ ಮೆಗ್ಗೆಗೆ ಹೋಗಿ ಫಾಲ್ ತಂದರಿ ಮಾಡಿದ್ದೀವ
ಇಲ್ಲ ಇಲ್ಲಿ ಯಾವವುದೋ ಕೆಫೆಗ ಹೋಗಿದ್ದೀವಲ್ಲಾ ಏನ್ ತಿಂದಿದ್ದೀವಿ
ಹದ ಓಯಾ ಯಾ ಅಲ್ಲ ತಳ ಕೂತರಿ ತ ನೆನಪ ಆಗ ಯಾಕ ಯೆ ಅದು ಹಾ
ಅದ ಯಾವ್ದ ಗೊತ್ತಿಲ್ಲ ಹಾ ಅಲ್ಲೇ ಕರ್ನರ್ ಹೌಸ್ ಹೋಗು ದಲಿ ನಾವ ಹ್ಮ ಹ್ಮ್
ಕಾರ್ನರ್ ಹೌಸ್ ಮ ಪೋಲಾಟಿಯರ್ ಇ ಡಿಫೆನ್ಸ್ ಬಾಳಸ್
ಹೌದ್ಲಾ
ಹ್ಮ್ ಬಿಜಾಪುರದಾಗ ಅದಾವ ಎರಡು
ಹಾರ್ನರ್ ಹೌಸ್ ಇಲ್ಲ ಪೋಲಾರ್ ಬೇರೆ ಐತ
ಕೋಲಾರದ ಎ ಕಾಮನ್ ಆಗ್ಬಿಟ್ಟೆ ಇದ್ ಬಿಡಿ ಎಲ್ಲಾ ಕಡೆ ಆಗ್ಯವು
ಬಜನ್ ಕೊಡ್ದ
ಹ್ಮ ಗೊತ್ತಿರ್ಲಿಲ್ಲ ನಂಗು ಬಾಗಲ್ ನೋಡ್ದಾಗು ಏನೇನೋ ಬಾಳ ಶಾಪ್ ಆಗ್ಯ
ಹ್ಮ್
ತಗಲ್ ಕೊಡ್ರಾಗು ಈಗ ಬಾಳ್ ಶಾಪ್ಸ್ ಎಲ್ಲ ಬಾಳ ಯಾವ್ ಮತ್ ನಂಗೂ ಅಚ್ಕೊತಿರ್ಲಿಲ್ಲ ಅವವಾಗ
ಹ್ಮ
ಏನಾಯ್ತು
ಮತ್ತ ಈ ತಡಿಲೇ ಒಂದ್ ಸ್ವಲ್ಪ ಬ್ಲೂಟೂತ್ ಕನೆಕ್ಟ್ ತಗದಿಲ್ಲ
ಕನೆಕ್ಟ್ ಆಕ್ ಮಾಡ್ಕೋತೀ ಬಿಡ ಹಂಗ ಮಾತಾಡು
ಹ್ಮ್
ಹಂಗೆ ಮಾತಾಡ ಕನೆಕ್ಟ್ ಮಾಡ್ಕೊಬೇಡ ಕೇಳ್ಸಂಗಲ್ಲ ಅವಾಜ್ಲ್ಲ
ಹಾ
ಆವಾಜ ಪೂರ್ ಕೆಳಸಾಗಿ ನಂಗೆ ಮಾತಾಡ
ಹ್ಮ್
ಏನ್ ಹವಾ ನಕ
ಏ ಅವ್ವ ನ ಕನೆಕ್ಟ್ ಆಗೈತಿಲ್ಲ
ಹಗೆ ಮಾತಾಡ್ರ ನಾರ್ಮಲ್ ಆಗಿ ಮಾತಾಡಿ ಏನ ಆಂಗಿಲ್ಲ ಇಯರ್ ಪೀಸ್ ದಾಗ ಮಾತಾಡು
ಅಕ್ಕಿ ಏನಂಗ್ಲಿಲ್ಲ ನಿಮ ಅಕ್ಕಿ ಆಗಳೇ
ಅಕೆ
ಹ್ಮ್
ಏನೆಲ್ಲಾ ಹಂಗ ಮಾತಾಡಾತಿದ್ವಿ
ಹ್ಮ್
ಕಟ್ಟ ಆಯ್ತದ
ಹ್ಮ್
ಹೆಏಂಗ್ ಕಟ್ಟಾಯ್ತು ಏನು ಗೊತ್ತಾನಗ್ಲಿಲ್ಲ ಸಡನ್ ಕಟ್ ಆಯ್ತಾ
ಹ್ಮ
ಆಮೇಲ್ ಸುಮ್ನಾದ್ನೇನೋ
ಹ
ಹೌದು ನೆಟ್ವರ್ಕ್ ಬರೋದಿಲ್ಲ ಅಂತ ಕರೆಕ್ಟ ಆಗಿ
ಹಾ
ಅವ್ರದು ಕರೆಕ್ಟ ಆಗ ನೆಟ್ವರ್ಕ್ ಬರಾತಿಲ್ಲ
ಹೌಲ್ಲೇಪ್ಪಾ ಹಗೆಕ್ಕದ
ನೆಟ್ ವರ್ಕ್ ಇಲ್ಲ ಅಂದ್ರೆ ಕರೆಕ್ಟ್ ಆಗಲ್ಲ ಅದು ಹೌದ
ನಾನ ಹಿಂಗ ಅದಕ್ಕ ಮೆಸೇಜ್ ಹೇಳ್ತಿದ್ದೆ ನಾನಿಗ ಅದಕ್ಕ ಮೆಸೇಜ್ ಮೆಸೇಜ್ ಹಾಕತಿದ್ದೆ ನೀನ್ ರಿಪ್ಲೈ ಮಾಡ್ಲಿಲ್ವ ಮ ಅದಕ್ಕೆ ಕಾಲ್ ಮಾಡ್ದಣ
ಹ ಅದಕ್ಕ ಮೇ ಬಿ ಬಾಳ ಹೆಿಂಗ್ ಕಾಲ್ಸ್ ಬರತ್ತಿಲ್ಲ ಅದಕ್ ಹಂಗ ಆಯ್ತು ಏ್ತ ಗೊತ್ತ
ಹ್ಮ್
ಹತ್ತ
ಮತ್ತೆ
ಹೇಳ್ಬೇಕು
ಮತೋ ಹೇಳ್ಬೇಕು
ನೀನ ನೀನಗ ಬತಿಯಏನು ಗತಿಯ
ಈತ ಜೋರ್ ಕರತತನ
ಅಕ್ಕೋ ಮತ್ತೆ
ಹ
ಇನೊಂದಿನ ನೀದ್ದಿ
ಹ್ಮ
ಅಂತ ಪರಿ ತ್ರಾಸ್ ತಗೊಂಡ್ ಏನೈತ್ಲಿಪಾ ಮಾತಾಡೋದ್ ಮಕ್ಕೋ ಹೋಗು
ಹಂಗಲ್ಲ ಅಂದ್ರೆ ಈಗ ನ ಈಗ ಾಲ್ತಗಿರಿ ಮಳಾತನಂತ ನಿತಿ ಬರತತ್ ನಂಗ
ಹಾ
ಅಂದ್ರೆ ಹಿಂಗ ಇದೆಲ್ಲಾ ಮಾಡತನ್ಲ್ಲ
ಹಾ ಹಾ
ಈ ಬರೋ ತರ ಆಗಾದದಲ್ಲ ಅಂತ ಇಲ್ಲ ಬರಂಗಿಲ್ಲಂ ನಿದ್ದೆ ಬಳಕಮ್ಮಿ
ಹ್ಮ್
ದಿನ ಎರಡುಕ್ಕ ಮಪ್ಪತ್ತ
ಹಾ ಮತ್ತೆ
ಇವಾಗ ನೋಡ್ ಯವ್ವ ಹ್ತಿಲ್ಲ
ಹ್ಮ್
ಇವಾಗ ಖಾಲಿ ಇರನ್ ಆಗಾದಲ್ಲ
ಹ್ಮ್
ಈನ ಹೇಳ್ಬೇಕಿತ್ಲಿನಾ ನೆನಪೇ ಹಾಗ್ತಾಇಲ್ಲ
ನಮ ಕಾಲೇಜಿಗೆ ಇವೆಂಟ್ ಇವಿ ರಶ್ಮಿಕಾ ಅವರು ಇವೆಲ್ಲ ಬಂದಿದ್ರು
ಹೌದೆ ನಮ್ ಮೊನ್ನೆ ನೋಡಿದ ಅಲ್ಲಿ ನಮ್ ಸ್ಕೂಲ್ದ ಒಬ್ಬ ಸತೀಶ್ ಅ ಸತೀಶ್ನಂದ್ ಅದಾನ
ಹ್ಮ್
ರಶ್ಮಿಕ ಮತ್ತು ಇನ್ನೋಬೇಕಿ ಯಾರ ನೇಹಾಕಕ್ಕರ
ರಿ
ಕೃತಿ ಹಾ ಎಸ್
ಅವರಿಬ್ರು ಬಂದಿದ್ರು
ಹಾ ನೋಡಿದಾನ ಆವ ಫ್ರೆಂಡ್ ಹಾಕಿದ್ದ ಪ್ರೆಸಿಡೆನ್ಸಿ ಹಾಕಂದ್ ಎಷ್ಟ ರೀ ಇವ್ರು ಬ್ರಾಂಚ್ ಗಳು ಇರ್ಬೇಕಕ್ ಬಿಡುವದ್ ಸುಮ್ಮದನ ನೀವರೇ ಮನ್ಯಾಗದೀರಿ ಅವ ಅರೆ ಅಲ್ಲ ಅದಾನ
ಅಂದ್ರ ಸೇ ಎ ಸ ಅವ್ರದ ಅಷ್ಟ ಇದ ಐತ ಇಂಟರ್ನ್ಶಿಪ್ ಐತ್ ಒಂದ್ ಫಿಫ್ಟೀನ್ ಡೇಸ್ ಇದ್ದ ಅವರೆಲ್ಲ ಫಾಲೋ ಅಪ್ ಮಾಡತ್ತಾರೆ ನಮ್ದೇಏನೆಲ್ಲ
ಹ್ಮ್ಮ್ಮ
ನಮ್ದನೆ
ಚಲೋ ನೋಡ ಆವಾ ನಿಮ್ಮ ಎಲ್ಲಾ ಅಷ್ಟ್ ಫಂಕ್ಷನ್ ಅಕ್ಕ ಈ ಮೂ ಎರಡ್ ಎರಡ್ ಮೂರ್ ಫಂಕ್ಷನ್ ಅದು ಇಲ್ಲಿ ಈ ವರ್ಷದಾಗ
ಇನ್ ಏನ್ ಫಂಕ್ಷನ್ ಅವ್ರ ಅವ್ರ ಮೂವಿ ಪ್ರಮೋಷನ್ಗೆ ಬರ್ತಾರೆ
ಹಾ ಹೌದ್ ಬಿಡ್ ಅಂದ್ರು ಅದ ಕರೆ ಬರ್ತಾರಲ್ಲವ್ವು ನಮ್ ನಮ್ದು ಬಂದವ್ರಿಗೆ ಅಲ್ಲೇ ಆಡಿಟೋರಿಯ್ಗ ಮುಗಿಸ ಕಳಿಸಿ ಬಿಡ್ತಾರ
ಹ್ಮ್ ಇವ್ನು ಹಂಗ ಮಾಡ್ಯಾರೀ ಆಡಿಟೋರಿಯಮಾಗನ ಮುಗಿಸ್ ಕಾಸ್ ಆಗಾರ
ಹಾ ಹಂಗಿದ್ರ ನಮಗ ಎಲ್ಲರಿಗೂ ಕರಂಗಿಲ್ಲ ಅಷ್ಟೇ ಫಸ್ಟ್ ಇಯರ್ದವ್ರಷ್ಟೇ
ನಮ್ಗ ಅವ್ರನುೂ ಬರಂಗಿಲ್ಲ ಬೇಕಾದ ಹೋಗ್ತಾರ ಬ್ಯಾಡಾದರ್ ಬಿಡ್ತಾರ ಆಲ್ಮೋಸ್ಟ್ ಯಾರ ಹೋಗಂಗ ಏನ ಇಲ್ಲ ಹ್ಮ್ ಯಾವ ಇಂಟ್ರೆಸ್ಟ್ ರ
ಹೌದೌದೌದು ನಮ ಬ್ರಾಂಚ ದವಗರೇ ಬಿಡುದೇ ಇಲ್ಲ
ಹ್ಮ
ಹ್ಮ್
ಎಲ್ಲಾರ ದು ಅವರದು ಅವ್ರದು ಓನ್ ಪ್ರಾಬ್ಲಮ್ಸ
ಹ್ಮ್
ಮಗಳು ಕೆಲಸ ಇರ್ತಾವ ಅದು ಇದು ಅಂತ ಅ ಇವ್ರ ಕೆಲ್ಸನ ಅಷ್ಟು ಕೊಟ್ಟಿರ್ತರ ಕಾಲೇಜಒಳಗ ಅವ್ರ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹಲೋ
ಹ್ಮ್ ಆಯ ತ ಒಲಿ ಹಸ್ತಿ
ಹಾ ಆಯ್ತಾ ಆಯಿತ ಇಡ್ಲ್ಲ
ಹ್ಮ
ಹ್ಮ್